ಅದಕ ಮನೋಜ್ ಗಾಯ್ ಹೇಳ್ಬಿಡಮ್ಮ ಮನೋಜ್ ಗಾಯ ಹೇಳಮ್ಮ
ಹಾ ಬ್ಯಾಡ ಹಬ್ಸು ಅಲ್ಲಿ ಈ ಸದ ಇಿದ ಸಿಮ್ ಯಾರ್ಯಾರು ಅದೋ ನೀನು ಕಡೆ ಮೂರ್ನಾಕ ನಸಿದವನ
ಒದರ್ಬಾಡ ಮರ ನೀನು ಇದು ನಮ್ ತಮ್ಮಂದು ನಮ್ ತಮ್ಮ ಹೊರ್ಗ ಹೋಗ್ಯನ ಅದಕ ಮಾತಾಡಕತ್ತೀನಿ ನನ್ ಕ ಕೊಟಕ್ಕ
ಅಂದ್ರೆ ಈ ಕ ಪೋರ್ನು ಯಾರ್ದ ಅದ ನಿಮ್ ತಮ್ಮಂದ
ಹಾ ನ ನಂತ ಮುಂದ
ಮತ್ತ ಕಾರಾರೆ ಆಪ್ ಎಲ್ಲ ಅವಂದು ಯೂಸ್ ಮಾಡತ್ತೇ ನೀ ನೀನ್ನ
ಅವನು ಫೋನು ಇಲ್ಲಿ ಕೊಟ್ಟವನು ಫೋನು
ಅದ ಮತ್ತ ಪಫೋನ್ ಅವನ್ ಕೊಟ್ಟೋಗ್ಯನ ಕಾರ್ಯ ಪೋನ್ ಪೋನಗ ಇರ್ಬೇಕಿಲ್ ಮತ್ತ
ಅವನ್ ಪಂದಾಗ ಐತೆ
ಮತ್ತ ಈಗ ಒನ್ ಪಫೋನಿಂದ ಹಚ್ಚೇ ನೀ ನನ್ಗೆ ಈಗ ಒಂಗು ರೊಕ್ಕ ಡಬಲ್ ರೊಕ್ಕ
ಈಗ ಹಂಗ ಮನೋಜಿಗಳಮ್ಮ
ದಧಾಡವಸ ನಯ ಅಶ್ಯ ಕಿರಣ ನಾನು ಕಿರಣ ನ ಪೂನ ಚೇತನಿ ಎಲ್ಲಾ ಮಾತಾಡಿ ಹೇತನಿ ನಿನಗ
ಯಾವ ಬರ್ಲ ಅವ ಹೇಳ್ತಾನಾವ ಸುಮ್ ಓದಕ್ ಹಓದ್ನ ಅಲ್ಲಿ ಓದ್ತನಂತ ಅವ್ರ ಮನ್ಯ ಕಿರಿಕಿರಿಾಚ್ಚಾರ ಅಂತ
ಹ್ಮ
ಒಂದ್ ಸ್ವಲ್ಪ ನಿಮ್ ಮನೆಗೆ ಏನಿಲ್ಲ ಸುಮ್ಮ ಬಾ ನಾನು ಎಂತ ಹಾಸ್ಪಿಟಲ್ ಆಗ ಬರಕತ್ತೀನಿ ಸುಂಟ ನೀ
ನೀನ್ಗನಾಗೈತೆ ನೀನ್ ಅಕ್ಕಿ
ನೋಡ್ ಬರ್ಲಿಲ್ಲ ಒಟ್ಟಸ್ತೈತಿ ಈಗ ಏನ್ ಮಡರ್ ಬಾ ಅಂತ ಹೇಳಿ ನೀಲ್ ನೀನು ಹ
ಹ
ನಿಮ್ ಪಿಟಿ ಟಿಚರ್ ಅವಾ ಹೆಂಗದಾನಲ್ ಹೂ ಮಗ ಹಲೋ
ಎನ್ಲೆ ಹುಡುಗುರ ಅದರಾ ಏನ್ ಮಾಜು ಏನ್ ಊಟ ಕೇಳಗತ್ತ ಅಲ್ಲ
ಹ್ಮ್ ಇನ್ನೇ ಮನಿಗ್ ಬ್ಯಾಗ್ ಇಟ್ಟ ಬರಕ್ ಹಗ್ಯನ ಮನ್ಯ ಊಟ ಏನ್ ಮಾಡಿರ ನೋಡಂತ ತಿಸನ್ ಚಪ್ಪಲ್ ಬಿಡ ಕೆಳಗ ಗುಡಿ ಇತದು ಗುಡಿ ಯಲ್ಲಿ ಐತಿ ಇಲ್ಲೇ ನ ಮದ ಅಲೋ ಹಲೋ
ಹೇ ಬಸು ಪ್ರರಿಕಾ ಮಹಾರಾಜ ಉಪ್ಪಾರಕಿ ಮಹಾರಾಜ ಕೀ ಜೈ ಹ ಬಸು
ಮನೋಜುಗ ಹೆಳಂ
ಹ ಬ್ಯಾಡು ಓ ಬಸು ನಾ ಹೇಳ್ತೀನಿ ನಾವ್ ಎದಕ್ ಆದಿವಿ ಹೇಳು
ಹಾ
ನಾವ್ ಎದಕಧಿವಿ ಹೇಳಕ ಐಧೀವಿ ಇಲ್ಲ ಹೇಳ್ತೀವ ಮ ಇಬ್ರದು ಫೈನಲ್ ಮಾಡಿ ಹೇಳ್ತೀವಿ ನಾವೆಲ್ಲಾ ಹ ಹ್ಮ ಹ್ಮ ಹ್ಮ ಎಲ್ಲ ಅವಸ ಆತು ಅವಸ ಹ್ಮ್ ಮತ್ತೇನಂತ ನೋ ಬಸ ಆದಿತ್ಯ ಬಂದು ಇಲ್ಲ ಊರಿಗೆ
ಇಲ್ಲ
ಆತ ಪಜ್ಜರಿ ಚನ್ನಿ ಮಾಡಸ್ತಾರ್ ಕಾಕರ್ ಕಲ್ಪತರು ಪಾರ್ಟಿ ಕೊಡಸ್ತಾರ ನಡಿತೈತಪ್ಪ
ಹೆಂಗ ನಾನು ಮನೋಜ್ಗ ಹೇಳ್ತೀನಿ ಸದ್ಯ
ಸು ಬ್ಯಾಡು ಹೇಳ್ತಿವ ಬಸು ನಾವು
ಬೇಡ ಇವ ಯಾವಾಗ ಹೇಳವ್ ನೀನು ಮನೋಜ್ಗ ನಾನ್ ಹೇಳ್ತೀನಂತ
ಆತ ನೀ ಹಾಕಿ ಬುಕ್ ಮಾಡಿಸು
ಹ್ಮ
ಬುಕ್ ಮಾಡ್ಸೋ ಮತ್ತೇನ ಐತಿ ಹೂ ಮತ್ತೇನೈತಿ ಅಲ್ಲ
ಹ್ಮ್
ಹ ಏನ್ಮ್ಮ ಅಂದ್ರೆ ಏನ್ ಹೇಳ ಹೇಳ
ಮಾಡಿ ಇ ಮಾಡ್ತೀನಿ
ಬಷ್ಯಾ ಈಗ ಗದಗಿಿಂದ ಗುರುಗುಂಟ ಪಾಳಕ್ಕೆ ಎಷ್ಟೈತಿ ಎಷ್ಟಾಕ ನೀನಾ
ಒಟ್ಟೆ ಎಡು ಕಲ್ತ ಅಲ್ಲಿ ಅಲ್ಲಿಗೇ ಕಲ್ತಾನಾ ನಾಲ್ಕುನೂರ ಅರ್ವತೈದು ನಾನಿನ್ಗೆ ಕಲ್ತನ ಪಂಡಿಚರಿಗೆ ಫುಲ್ ಗದಾಗಿಂದ
ಹೇ ಗುಂಡ್ಕಲ್ ಲೇ ಅದ
ರೇಣುಗುಂಟಾ
ರೇಣಗುಂಟಾನ ವೇಣುಗುಂಟ ಯಾಕೆ ಬಂತು ಮಾರಾಯ ಇಲ್ಲಿ
ಅಲ್ಲಿ ರೇಣುಗುಂಟದಂತ್ರ ಹೇಳ್ಕೊಂಡು ಗಾಡಿ
ಗುಂಟ್ಕಲ್ ಲೇ ಅದು ರೇಣುಗುಂಟ ಅಲ್ಲ ಗುಂಟುಕಲ್
ತಳಗ ಹೋಗ್ಬೇಕು ಹಳಿ ಹಾಸ್ಪಿಟಲ್ದಾಗ ಮೆಡಿಸಿನ್ ಇಟ್ಟಾಗ ಈ ಕಡೆನೇ ತಿದ್ದೈತಿ ಅದಕ ಅವರು ಹಬ್ಬ್ಯಾಳಿಿಗೆ ಮಾತಾಡ್ಸಕ್ು ಹೋಗ್ಯಾರ ಈಗ ಹಳಿ ಗಾಡಿ ಐತಿ ಹಳಿ ಗಾಡಿ ಬ್ಯಾಡ ಅಂತ ಅಕ
ಹ
ಸ್ವಲ್ಪತ್ ಬಳತ್ತತಿ ಹೋಗಿ ಬಾಳ್ ಬರ್ತಾರಾ ಹಾ ಅಲ್ಲಿ ಮೊನ್ನಯ ಅಲ್ಲಿ ಡೆತ್ ಆಗತ ಅಲ್ಲಿ ಮಾತಾಡ್ಸಕೇ ಹೋಗ್ಯಾನ ಅಲ್ಲಿ ಹಾ ಸ್ವಲ್ಪ ಕುಂಡ್ರು ಮತ್ತ
ಬಳತೈತಿ ಈಗ ಹೋಗಿ
ಹಾ ರೇಣುಗುಂಟ ಟು ಪಂಡಿ ಸರಿ ಆತಾತಾ ಬಸು ಓಕೆ
ಏನಾರ ಕೆಲ್ಸ ಐತೇನ್ ಬೇರೆ ಮತ್ತ ಹಾ ಹೋಗಿ ನೋಡ ಮತ್ ತ ಪೂರ್ವಿಕದಗನ ಅಲ್ಲಿ ಜಗದಾಂಬೆದಾಗನ ಬಂದಗನ ಹಾ ಇಬ್ರೇ ಅಮ್ಮ ನಮ್ಮ ಅಪ್ಪಗ ಹಾ ಆಯ್ತು ಹಾ ಕೇಳೀತೀನಿ ಹೋಗಿ ನೋಡಮ್ಮ ಅಂತ ಅವ್ರು ಊಟ ಗಿಟ್ಟ ಈಗ ನಾವ್ ಹೋಗತ್ರ್ತೀರಿಗ ಒಂದ್ ಗಂಟೆ ಅವ್ರು ಊಟಕ್ಕೆ ಹೋಗಿರ್ತಾರ
ಬಸು
ಹಾ ಸರಿ ಹಂಗನವಾ ಹಾ ಸರಿ
ಹಾ
ಹಾ ಸರಿ ಹಾ ಹಾ ಕೇಳ್ತೇನಿ ಈಗ ಹಲೋ ಅಭಿಷೇಕ್
ಹೇಳುವ ಬಸವರಾಜು ಹೇಳೋ ಮಾರಾಯ
ಹಾ ಹೇಳ್ ಅಭಿಷೇಕ್
ಆತಾಳ ಗದಗ್ದು ಪಾಂಡಿಚೇರಿ ಆಗೈತಿ ಕೆಲ್ಸ
ಹಾ ಅದಕ್ಕ ಡೈರೆಕ್ಟ್ ನಾಕ್ನೂರ ಅರವತ್ತೈದು ರೂಪಾಯಿ ಪಾಂಡಿಚೆರಿಗೆ
ಹಾ
ಹ್ಮ್
ಓಕೆ ಆಗೇತಿ ಕೆಲಸ ಆಗೈತಿ ಬಸು ತಲಿ ಕೆೇಳಸ್ಕೋಬೇಡ
ಹ್ಮ್ ಅಲ್ಕ ಬುಕ್ಕಿಂಗ್ ಮಾಡ್ತನ್ ಮನೋಜ. ತುಮ್ಮ ಅವಾಗ ಹೇಳಿದೆ ಅಂದ್ರ.
ನೋ ನೋ ನೋ ಬ್ಯಾಳ್ ಹಬಸ್ಸ ಅಡ ಹಬ್ಬಸ್ಸು ಇನ್ನ ಟೈಮ್ ಐತಿ ಹೋಗಬಸು ಇನ್ನ ನಾಲ್ಕ ದಿನ ಟೈಮ್ ಐತಿ.
ಇಲ್ಲಿ ನಾಲ್ಕ್ ದಿನಲ್ಲಿ ಸೀಟನ್ನ ಬುಕ್ ಮಾಡ್ಬೇಕಲ್ಲ ಸೀಟ್ ಸಿಗ್ಬೇಕಲ್ಲ.
ನಿ ಮನೋಜ ಪೋ. ಕನ್ನಡ.
ನನಗ್ ಹಚ್ಚಿದಾನ ಎತ್ಲಿಲ್ಲ.
ನನ್ಗ್ ಯಾಕೆಚ್ಚಾಗತ್ತ ನೋಡು ನೀನ
ನಾ ಹೇಳಿದೆ ಅವಾಗ.
ನೀ ಹೇಳದಿ.
ಹಾ.
ಯಾವಾಗ.
ಹ್ಮ್ ಇನ್ ಹೇಗೆ.
ಏ್ನ ಒನು ಪಾಪ್ಲಾ ಪನ ಸತ್ತದಡುಗ. ಯ ಹೆಂಗ. ಕಿ ಪನ ಚೇದ ಎನ್ಿನ.
ಮೆಸೇಜ್ ಆಾಕಿನಿ.
ಸವಯೋ ನಾನು.
ಹ್ಮ್.
ಎಂತ ಇದದಕ್ ಮಾಡ್ತೇವ ಮ ತೇ. ಹಾ. ಹ.
ಅದಕ್ಕ ಹೇಳಕತಿನ್.
ಎಂತಾವ ಮರನಿನ.
ಅದಕ್ಕ ಮುವಿಸಸ್ ಬಿಡ್ತನವತ್ ನಿ ಒಂದು ಎಲ್ಲಾ.
ಹ್ಮ್.
ಒಟ್ಟ ರೆಡಿ ನೋಡಪ್ಪಾ ಒಟ್ಟ. ಇಲ್ಲ ಟಿಕೆಟ್ ಬ್ಯಾಡ ಅಜ ಅಂದ್ರ ಅ. ಕಕತ ಹೋಗಲ್ತಾನ ನಮ್ ಕಡೆನೆೇ.
ಹ್ಮ್ ಆತ ಅದ್ನ್ನ ಹೇಳಿ ನವಾಗ ಮನೋಜಗನು ನೀ ಯಾಕೆ ತಿನ್ ತಿನ್ನಾಕ. ತ್ಯು ಮರೆ.
ನಿಪ್ಪಿಕ್ಸಾ.
ಹ್ಮ ಎಲ್ಲಾ ಸ್ ಅಲ್ಲ ಫಿಕ್ಸು ಅಲ್ಲ
ಮತ್ತ್ ಅಂದ್ರೆ ಇಲ್ಲ ಟಿಕೆಟ್ ನಿನ್ ಹೆಸರಲೆೇ ಬುಕ್ ಆದ್ರೆ ಫಿಕ್ಸ್ ನಮಗ
ಹಂಗಲ್ಲಿ ವಿಷಃ ನಾ ಏನಾರ ಅಲ್ಲಿ ತನ ಬೆಂಗ್ಳೂರು ಹೋಗ್ಲಿಲ್ಲ ಅಂತಂತ್ ಅಂತದ್ರೆ ನಮ್ ಮಾವುಗ ಒಂದ್ ಮಾತಲ್ಲಿ ಬಂದ್ಬಿಡ್ತ ನಾನ
ಏ ಹೋಗಲ್ ಬಾರೋ ಮಾರಾಯ ಹಬ್ಬ ಕಾಲ ಪುಂಡ ಏನುೋತಿ.
ಒಬ್ಬ ಕಾಲ ಹ ಇಟ್ಕೊಂಡು ಏನ್ ಓ್ತಿ ಅಂದ್ರೆ ಹೇಳ್ಬೇಕು ವಸ್ಸು ಗೊತ್ತಾರಲ್ಲನ್ನ.
ಯಾಕೆ ಕೊರ್ತಾರ.
ಮಾಡಳುವುವಷ
ಹಬ್ಬ ಐತಿ ಬಾ ಸುಮ್ಮ ಅದಕ್ಕ
ಹ ತಿರು ತಿನ ತಿ. ಹ ಬೇರೆ ಮಾತಾ ಲೇ ಹುಡುಗ.
ಅಲ್ಲಿ ಹಬ್ಬ ಐತಿ ಈಗ ಹಬ್ಬ ಹಕೊಂಡ್ ಹೋಗ್ಲ ಒಳೆ ಬರ್ತವಿಬ್ಬ ಬಂದ ಹಬ್ಬಬ್ಬ ಮುಗಸೊಂಡ್ ಒಂದನೇ ತಾರಕ ಇಲ್ಲ ಇಪ್ಪತ್ೊಂಬತ್ವತ್ತನೇ ತಾರೀಕಿಗೆ ಹೋಗಿ ಜಾಯ್ನ್ ಹಾಕಂತಿ.
ಆಕ ಆತತ್ ಮತ್ತೆ ಹದ್ನೇಳಳ್ ಆತ ನೀ ಸ್ವಲ್ಪ್ ತಡ್ಕೋರಿ ಇನ್ನ ಮೂರ್ ನಾಕ್ ದಿನ ಟೈಮ್ ಐತಿ ಹೇಳ್ ಇರ್ತೀನಿ
ನಾಕ್ ದಿನ ಟೈಮ್ ಅಂತ ಹೋಗುದ ಇಪ್ಪತ್ ಮಂಗ್ವಾರ ದಿವಸ ನೈಟ್ ಇರ್ಬೇಕು.
ಓ್ ಮತ್ತತ್ ಆ ಟನತ್ ತ್ ಇನ ಎರಡ್ ದಿನ ಟೈಮ್ ತೊಕೋ ಸ್ವಲ್ಪ ಏನ್ ದೊಡ್ಡಗದನ ಬರೋದು ಬಾಗಲ್ಕ ಕೊಟ್ಟಿಗೆ ನಾನ.
ಟಕ್ಕಿಟ್ಲೆೇ ಬಾಗಲಕೋಟೆನ ಬಾ ಆಲಿಮೆಟ್ಟನ ಬ ಹಲಿಮೆಟ್ಟಿಯಿಂದ ಗಣೆ ನಾನು ಹಬ್ತೀವಿ
ಹಾ ಬಾ ಬಾ
ನೀ ಬಾಗಲಕೋಟೆಗ ಅಂದ್ರ ಆದಿತ್ಯ ಅವ್ರು ಇರ್ತ ಸಾಯಂಕಾಲ ಒಂದ್ ಎಂಟ್ ಊಟ ಗಿಟ ಮಾಡ್ಕೊಂಡ್ ಮನೆಿ ಬಿಟ್ಟಿಗೆಸಿಂದ್
ಆತಳೋ ಬಸ ಬಸ ಬಸ ಬ ಸ್ಸ್ ಮಾತಾಡ್ನೋ ಬಸ್ ತಡೀಯೋ ಬಸ ಹಂಗ್ ಯಾಕ್ ಮಾಡ್ತೀಯೋ ಮಾರಾಯ
ನಿನ್ಗ್ ಏನ್ ಕಮ್ಮ್ ಆಯತೊ ಮಾರಾಯ ನಿಮ್ಮ ಅಪ್ಪನ ಏನ್ ಕಮ್ಮ ಮಾಡ್ಯನ ನಿನ್ನಗ
ಹೌದು ಯಪ್ಪಾ ಹತ್ರಗೂಡ್
ಅರವತ್ತ ಅರವತ್ ಸಾವಿರ ಕೊಟ್ಟ ಅಷ್ ಟ್ಲಾ ಅರವತ್ತು ಅರವತ್ ಸರ್ ಕೊಟ್ಟ ಅಸ್ಲಾಕ್ ಅಕ್ಯನ ನಮ್ಮಪ್ಪ ನೋಡ್ ನಮ್ಮ್ ಕಡೆ ಎಲ್ಲಾರ್ ಗರ್ಮಂಟ್ ಹಸ್ಟಲಾಗ್
ನಮ್ಮ ಅಪ್ಪ ಅರವತ್ ಸಾವಿರ ಕೊಟ್ಟು ಹಾಸ್ಟೆಲ್ ಕಟ್ಟಸಿದ್ರೆ. ನಿಮ್ಮಪ್ಪ ಒಂದ್ ಲಕ್ಷ ಕೊಡ್ಸಿ ಗಾಡಿ ಇಟ್ಟಾನೆ ನೀನ್ ಬಿಸ ಅಸ್ಟೆಲ್ದಾಗ ಅಡ್ಡಕ್ುರೇ
ಹ ಏ ನಿಮಂದ್ ಸೈಕಲ್ ತೊಂದ್ ಅಡ್ಡಾಡ್ತಿದ್ಲಿ ಅದಾನ ಅರೋ ಯತಿಲ್.
ಅದೇ ಸೈಕಲ್ ನೋಡೋದ ಹಾಲಲ್ಲ ಮಗ ಪಾಪ ಅಂತೇಳಿ ಗಾಡಸ್ ಕೊಡಿ ಸರ್ ಒಂದ್ ಲಕ್ಷದ್ದ.
ಅದ ಎಲ್ಲಾ ಮುಗಿಯಾಕ ಬಂದಂದು ಏನ್ ಏನ್ ಎಲ್ಲಾ ಇದ್ದಾರ್. ವಿಶೇಷತ
ಈ ಅದ ಸಂಬಂಧಿಿಲ್ಲ ಬಸು ಒಟ್ಟ ಇತ್ತಿಲ್ಲ ಎರಡು ವರ್ಷ
ಏನ್ ಎರಡ್ ವರ್ಷ ಎಲ್ಲ ಐತಿ.
ಮ ಮತ್ತ
ಎಲ್ಲಿ ಐತ್ ಎರಡ್ ವರ್ಷ ತರದನ ಶಿವನ್ ಸಮಿತನ ಇಲ್ಲಿ
ಹೌದಣ
ಹಾ
ಆದ್ರೂ ಪೊಲೀಸರುನ್ನು ಇದರು ಮಾಡಾರ ಹೊಡಿತಿದ್ದ್ಯಲ್ಲ ಅವರು ಒಮ್ಮೆ ಸಿಕ್ಕೊಂಡಿಲ್ಲಲ್ಲೇ ಮಸೆ
ಹಾ ಹಾ
ಹ್ಮ್ ಹ್ಮ್ ಹ್ಮ್ ಹ್ಮ್
ಯಾರಾವ ನನ್ ಗಡೆ ಇಡ್ಯ
ಅದಕ್ಕಡಪ್ಪಾ ನಾವ್ ನಾನ ಇಲ್ಲಿಂದ ತಗೊಂಡ್ ಹೋಗಕ ಒಂದ್ ಗಾಡಿ ಐತ ಒಂದ್ ಇಪ್ಪತ್ ವರ್ಷದ ಗಾಡಿ ತಗೊಂಡ್ ಹೋಗಕ್ ಕನ್ಸ್ತಿನನಿ ನಿಂದ ನಂಬರ್ ಪ್ಲೇಟ್ ಎಲ್ಲ ಏನಿಲ್ಲ ಹಡಿತಿದ್ದಪ್ಪ ಅಪ್ಪ ಅಪ್ಪ ಈಗಾರ ಬಂದಿತಿಿಲ್ಲ ಅದರ್ದು. ಈಗ ನಂಬಲ್ ಪ್ಲೇಟ್ ಬಂತತಿಲ್ಲ
ನಂಬರ್ ಪ್ಲೇಟ್ ಅವಾಗ ಬಂದವ್ ನಾನೇ ಹಾಕಿಲ್ಲವು ಹಾಕಿದ್ರ ಎಲ್ಲಿ ಮತ್ತ ಹೆಲ್ಮೆಟ್ ಹಾಕೊಂಡ್ ಹೋಗ್ಬೇಕಲ್ಲ
ಚಕ್ಕನಂಗ
ಹ ಚಕ್ಕ ನಂಗ್ ಎಲ್ಲಿ ಪಾಯನ್ ಕಟ್ಟ ನಮ್ ನಮ್ಗ ಪೆಟ್ರೋಲ್ ಹಕಕ್ದ ಗತಿ ಇರಲ್ಲ
ಅದಕ್ಕೆಬಿಡ ಅದ ತಲ ಐತ್ಲ ವಿಷಯ ಒಮ್ಮೊಮ್ಮೆ ಆದ್ರ ಪೊಲೀಸ್ ಪೊಲೀಸ್ ನಿತ್ು ರಟ್ಟ ಅಜ್ಜಿ ನಿನ್ಗೆ
ನಂತ್ರ ನಿಂತ್ರ ಎಲ್ಲಿ ನಿಂತ್ರನು ಸೈಡ್ ಒಂದ ಒ ಬಸ್ಸನ ಏನಾರ ಬರ್ಬೇಕು
ಸಾಯಯನ ಸುಟ್ಟ ಅಂದನು
ಹಾ ಅಲ್ಲೇ
ಈಗನ್ ಇವಗ ಮಾತಾಡಿ ಅಸತಯ ಮನೋಜ್ ಮಾತಾಡಿ
ಹಸ್ತಂತಡೆ ಒಳ್ಳೆ ಮಾತಾಡ್ತಡೆ ಒಂದ್ ರೀತಿ
ಹ ಮಾತಾಡಿ ಭಾಳ ಮೆಸೇಜ್ ಮಾಡ್ ನನಗ ಆಯ್ ಅಂತ ಹಚ್ತೇನೆ ಅಂತ ಕಾಲ ಅ ನಾನು ಹ ಅಂತೇನಿ
ಹ ಅತ
ಹಾ